ಹೈ ಗುಡ್ ಮಾರ್ನಿಂಗ್
ಗುಡ್ ಮಾರ್ನಿಂಗ್
ಏನ್ ಮಾಡ್ತಿದ್ದಿ ಮೇಡಮ್
ಏನಿಲ್ಲ ರೀ ಸುಮ್ನೆ ಕೂತಿದ್ವಿ ನೀವೇನ್ ಮಾಡ್ತಿದ್ದೀರಾ ಹ ತಿಂಡಿ ಮಾಡ್ಬೇಕು ದೋಸೆ
ದೋಸೆ ನಾ ಎಲ್ರಿಗೂ ಫೇವರೆಟ್ ದೋಸೆ
ಹೌದಾ ನಿಮಲೇ ಏನ್ ಸ್ಪೆಷಲ್ ಇವತ್ತ್
ಹಾ
ನಿಮ್ ಮನೇಲಿ ಏನ್ ಸ್ಪೆಷಲ್ ಅಂದೆ.
ನಮ್ಮ ಮನೇಲಿ ಇನ್ನುೂ ನೋಡಿಲ್ಲ ಏನು ಅಂತ ನೋಡ್ಬೇಕು ಅಡುಗೆ ಮನೆಗೆ ಹೋದ್ಮೇಲೇ
ಹ್ಮ್ ಹ್ಮ್
ಹ
ಮಕ್ಕಳೆಲ್ಲ ಏನ್ ಮಾಡತಿದ್ದಾರೆ.
ಹಾ
ಹ
ಡಿಸ್ಟರ್ಬೆನ್ಸ್ ಇದೆ ಕಣ್ರೀ ವಾಯ್ಸ್
ಹ್ಮ್ ಹ್ಮ್ ಬ್ಲೂಟುತ್ ಹಾಕೊಂಡಿದೀನಿ ಮಕ್ಕಳು ಹೋಮ್ ವರ್ಕ್ ಮಾಡ್ಕೊತಿದ್ದಾರೆ.
ಹೌದಾ ನಿನ್ನೆ ನೈಟ್ ಯಾವ್ದ ಸ್ಟೇಟಸ್ ಹಾಕಿದ್ರಿ ಎಲ್ಲೋಗಿದ್ರಿ
ಹ ಸ್ಪೀಕರ್ ಹಂಗಿರುತ್ತಾ ನೀವೇಲು ಹೋಗಲ್ವಾ
ಏನು ಕೇಳಸ್ತಿಲ್ಲ.
ಇ ಇ ಎಳ್ಳೆಯಾ
ಹಾ ಮನೇಲ್ಲೇ ಇದ್ವಿ ಯಾವ
ಹ
ಏನೇನು ಭಾಷಣ ಎಲ್ಲಾ ಮಾಡ್ತಿದಿರಲ್ವಾ.
ಹ್ಮ
ವಾಯ್ಸ್ ಕೇಳಿಸ್ತಾನೆ ಇಲ್ಲ.
ಹೌದಾ ಒನ್ ನಿಮಿಷ ಇವಾಗ ಕೇಳಸತಿದ್ಯಾ ಹ್ಮ್ ಮತ್ತೆ
ಮತ್ತೆ ಹೇಳಿ ಯ ಏನ್ ಫಂಕ್ಷನಗೆ ಹೋಗಿದ್ರಿ ಸ್ಟೇಟಸ್ ಹಾಕಿದ್ರಲ್ಲ
ನೀನ್ ಹಾಕಂಡೆ ಅದಕ್ಕೆ ಕೇಳಿಸತಿಲ್ಲ ಅದು ಯದ್ ಬಿಡಿ ಮೇಡಮ್ ಮತ್ತೆ ಏನ್ ಸಮಾಚಾರ ಇಲ್ಲಿ ಎಲ್ಲಿ ಹೋಗಲ್ವಾ ನೀವು
ಇಲ್ಲ ರೀ ಮನೆಯಲ್ಲೇ ಇದೀನಿ.
ಹ್ಮ್ ಹ್ಮ್ ಹ್ಮ್ ಏನ್ ತಿಂಡಿ ಪ್ರಿಪೇರ್ ಮಾಡ್ತೀರಿ ಇವಾಗ
ಅದೇ ದೋಸೆ
ಹ ನೀವೇನೋ ತುಂಬಾ ಚೆನ್ನಾಗ್ ಮಾಡ್ತೀರಾ ಅಡಗೆ ತಿಂಡಿ ಎಲ್ಲ ಅಂತ ಕೇಳ್ಪಟ್ಟೆ ನಮ್ಗೂ ಸ್ವಲ್ಪ ಒಳ್ಳೊಳ್ಳೆ ರೆಸಿಪಿ ಹೇಳ್ಕೊಡಿ
ಮನೇಲ್ಲೇ ಇದ್ದು ಇದ್ದು ಫುಲ್ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ
ಹೌದಾ ಆಯ್ತು ಬಿಡಿ ಯಾವ್ದೋ ಒಂದು
ಒಂದ್ ಹ್ಮ್ ಒಂದ ಇವತ್ತು ಯೂಟ್ಯೂಬ್ ಚಾನಲ್ ಆದ್ರೂ ಮಾಡಿದ್ರೆ ದುಡ್ಡದು ಬರುತ್ತೆ
ಹೌದೌದೌದು ಮಾಡಿ ಆತರದ ದೇನಾದ್ರು ಮಾಡದ್ರೆ ಆರಾಮಾಗಿ ಒಳ್ಳೆ ಲೈಕ್ಸು ಒಳ್ಳೆ ಇದು ಬರುತ್ತೆ ಹ್ಮ್ ಬರಿೀ ವಾಯ್ಸ್ ಕೊಟ್ಬಿಟ ಮಾಡಿ ನೀವೇನು ಅಲ್ಲಿ ತೋರ್ಸ್ಕೊಂಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ವಾಯ್ಸ್ ಕೊಟ್ಬಿಟ್ಟು ಒಂದು ಇದನ್ ಓಪನ್ ಮಾಡಿ ಯೂಟ್ಯುಬ್ ಚ್ಯಾನಲ್
ಹಾ ಸಕ್ಕತ್ ದುಡ್ಡು ಬರುತ್ತೆ ಖಂಡು ಟ
ಹೌದು ಚೆನ್ನಾಗ್ ಅಡ್ಗೆ ಮಾಡ್ತೀರಾ ಅಂತ ಗೊತ್ತು ಹೇಳ್ಕರ್ತಾರೆ ಫ್ರೆಂಡ್ಸ್ ಎಲ್ಲ ಹ್ಮ್ ಮತ್ತೆ
ನೋಡಿ ಎಲ್ಲಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಎಲ್ಲಾ ಕಾರ್ಗಳು ತಾಣತಿದಿದ್ದಾರೆ ಮನೆ ಕಟ್ಟಿಸ್ತಿದ್ದಾರೆ ಎಲ್ಲ ಎಷ್ಟು
ಹೌದೌ ಏನ್ರೀ ಇವಾಗ ಆನ್ಲೈನ್ಲ್ಲಿ ಏನ್ ಎಂತೆಂತ ಬಿಸ್ನೆಸ್ ಗಳು ಎಲ್ಲಾ ಬಂದಿದೆಯಲ್ಲ ಕೂತಲ್ಲೇ ಸ್ವಲ್ಪ ತಲೆ ಉಪಯೋಗ್ಸಿ ಆನ್ಲೈನ್ ಅಲ್ಲಿ ಮಾಡೋಂತ ಬಿಸ್ನೆಸ್ ಇದ್ದಾವೆ ಮಾಡ್ಬೋದು ಹ್ಮ್ ಸುಮ್ನೆ ಏನು ಆಗಲ್ಲ ಅಂತ ಕುೂತ್ಕೊಂಡ್ರೆ ಏನು ಆಗಲ್ಲ ಏನು ಆಗದೇ ಇಲ್ಲ ನಾ ಮಾಡ್ತೀವಿ ಅಂತ ಮನ್ಸಲ್ಲ ಅಂದಕೊಂಡ ಹೊರಟ್ರೆ ಏನ್ ಬೇಕಾದ್ರು ಮಾಡ್ಬೋದು
ಸಿಕ್ಕಬಟ್ಟೆ ಧೈರ್ಯ
ಧೈರ್ಯ ಇಂಪಾರ್ಟೆಂಟ್ ಮತ್ತೆ ಈಗಿನ ಜಗತ್ತಲ್ಲಿ ಅದೇ ಬಂಡವಾಳ ಮಾತು ಇಟ್ಟ ಧೈರ್ಯ ನಾವ್ ಎರಡುೂ ಇಲ್ಲಾಂದ್ರೆ ನಾವ್ೇಏನ ಸಾಧ್ಯ ಮಾಡಕ್ಕಲ್ ಜೀವನೇ ಮಾಡಕ್ಕ ಆಗಲ್ಲ ಸಾಧನೆ ಏನಾದ್ರು ಇರ್ಲಿ ಹ್ಮ್ ಒಂದಲ್ಲ ಒಂದ್ ಏನಾರರು ಮಾಡ್ತಿರ್ಬೇಕುಷ್ಟೆ ನಾವೀಗ ಒಂದು ಶಾಂಪೂನ ಲಾಂಚ್ ಮಾಡ್ತಿದ್ದೀವಿ
ಹೌದಾ ಯಾದು
ಅದು ಇದು ಏನದು ಕೂದ್ಲು ಡ್ಯಾಂಡ್ರಫ್ ಇರಲ್ಲ ಮತ್ತೆ ಕೂದ ನುದ್ರಲ್ಲ ಚೆನ್ನಾಗ್ ಕೂದ್ಲು ಬೆಳೆಯುತ್ತೆ ಮ ಹ್ಮ್ ದೊಡ್ ದೊಡ್ ಬಿಸ್ನೆಸ್ ಮ್ಯಾನ್ ಗಳೆಲ್ಲ ಅ ಶಾಂಪೂನ ಲೈಕ್ ಮಾಡಿದ್ದಾರೆ ಅದನ್ನ ನಾವು ಹ ಆಯುರ್ವೇದಿಿಕ ಆಯುರ್ ಆಯುರ್ವೇದಿಕ್ ಯಾದೇ ರೀತಿ ಕೆಮಿಕಲ್ ಇಲ್ಲ ಮಕ್ಕಳಿಂದ ಹಿಡ್ದು ಎರಡು ವರ್ಷದ ಮಕ್ಕಳಿಂದ ಹಿಡ್ದು ದೊಡ್ಡವರ್ವರ್ಗೂ ಹ ಯೂಸ್ ಮಾಡ್ಬೋದು
ಹ್ಮ್
ಸದ್ಗುರು ಅಂತ ಫೇಮಸ್ ಇದಿದೆ ಇಲ್ಲಿ ನಮ್ ಸೈಡು ಅವರು ಕೂಡ
ಹ ಹಾ
ಅವರು ಕೂಡ ಶಂಪು ನ ಲೈಕ್ ಮಾಡಿ ಅವರ ಒ ದು ಪ್ರಾಡಕ್ಟ್ ಜೊತೆಗೆ ನಮ್ ಪ್ರಾಡಕ್ಟ್ನ್ ಸೇಲ್ ಮಾಡ್ಕೊಡ್ ವಿ ಅಂತ ಹೇಳಿದಿದ್ದಾರೆ ಇಲ್ಲಾ ಅಂದ್ರೆ ಕೊಂಡ್ಕಂತೀವಿ ಅಂತಾನೇ ಹೇಳಿದ್ದಾರೆ ಅದನ್ನ ಫುಲ್ಲು ಒಂದ್ ವರ್ಷ ದುಡಿಯೋದು ಇಪ್ಪತ್ತೈದು ವರ್ಷ ದುಡಿಯದು ಒಂದ್ ವರ್ಷಕ್ಕೆ ದುಡ್ಕೋಬಹದು
ಹೌದೌದು ಬಿಸ್ನೆಸ್ ಅಂದ್ರೆ ಹಂಗೆ
ಹ್ಮ್ ಅದಕ್ಕೆ ಸ್ವಲ್ಪ ಅದಕ್ಕೆ ಓಡಾಡ್ತಿದೀವಿ ಅದೇನಾದ್ರು ಸಕ್ಸಸ್ ಆತು ಅಂದ್ರೆ ಚೆನ್ನಾಗಿರುತ್ತೆ ಹ್ಮ್
ನೀ ಏನೇನೋ ಟ್ರೈ ಮಾಡ್ತಿರ್ತಿರಾ ಬಿಡ್ರಿ ಆಲ್ ರೌಂಡರ್ ನೀವು
ಟ್ರೈ ಮಾಡ್ಬೇಕು ಅದ ಆಗುತ್ತಾ ಬಿಡುತ್ತಾ ಆಮೇಲೆ ಹತ್ರರಲ್ಲಿ ಒಂದ ಯಾವ್ದಾದ್ರು ಸಕ್ಸಸ್ ಆದ ಆದ್ರೂ ನಾವು ಸೆಟ್ಲ್ ಆದಂಗಲ್ವಾ ಒಟ್ಟು ಮಾಡ್ತಿರ್ಬೇಕು ಬಿಡ್ಬಾರ್ದು ಹ್ಮ್ ಮತ್ತೆ
ಮತ್ತೆ ಹೇಳಿ
ಹ್ಮ್ ಹೋಗ್ತಿರ್ತೀನ್ ಮೇಡಮ್ ಈ ಎಲ್ಲೂ ಈಗೊಂದು ಫಿಫ್ಟೀನ್ ಡೇಸ್ ಆಯ್ತು ಹೋಗಿಲ್ಲ ಹೋಗ್ತಿರ್ತೀನಿ ಅವಾಗವಾಗ ನೆನೆಸ್ಕೊಂಡವ
ಹ್ಮ್ ಹಳ್ಳಿ ನೇಚರ್ ಚೆನ್ನಾಗಿರುತ್ತಲ್ರಿ ಮನ್ಸಿಗೆ ಒಂದ ಸ್ವಲ್ಪ ನಿಲ್ದಿ ಸಿಗುತ್ತೆ
ಹೌದೌದು
ಹ್ಮ್
ಕೇಳ್ತೀರಲ್ಲ ಬೇರೆ ಮಾತ ಇಲ್ಲ ನ್ದಿ ಎಲ್ಲಿದೆ ಅಂದ್ರೆ ಹಳ್ಳಿಲ್ಲಿ ಇದೆ ಹ್ಮ ಮತ್ತೆ ನಿಮ್ಮಮ್ಮ ಅಪ್ಪಾಜಿ ಎಲ್ಲಾ ಚೆನ್ನಾಗಿದ್ದಾರ
ಹಾ ಚ ಯಾರ
ಹ್ಮ್ ಏನಾದ್ರು ಮನೇಲ್ಲೇ ಕುೂತ್ಕೊಂಡ್ ವರ್ಕ್ ಮಾಡತಾರ ಏನಾದ್ರು ಮಾಡಿ ಮೇಡಮ್ ನೀವನು
ಅದೇ ಟ್ರೈ ಮಾಡ್ತಿದ್ದೀನಿ ಹೇಳಿದ್ದೀನಿ ಎಲ್ಲಗು
ಯಾವ್ದಾದ್ದ ಎಕ್ಸಾಮ್ಸ್ ಏನೋ ಅಟೆಂಡ್ ಮಾಡ್ತಿದ್ರಲ್ಲ ಮುಗಿದ್ ಎಕ್ಸಾಮ್ಸ್ ಎಲ್ಲ ನಿಮ್ಮೂ
ಇಲ್ಲ ಅದನ್ನೇ ಮನಲ್ಲೇ ಸ್ಟಡಿ ಮಾಡ್ತಿದನಿ ಕಣ್ರಿ ಇವಾಗ ನೆಕ್ಸ್ಟ್ ಆಗಸ್ಟ್ ಅಲ್ಲಿ ಎಕ್ಸಾಮು
ಹ್ಮ
ಹ ಮನೇಲ್ಲೇ ಓದ್ಕೋತಿದ್ದೀನಿ ಹ್ಮ್ ಹೌದು
ಹ್ಮ್ ಮಾಡಿ ಏನೋ ಒಂದು ದೇವ್ರ ಕಂಡ್ ಬಿಟ್ರೆ ಎಷ್ಟ ಹಕ್ ಮೇಡಮ್ ಹೊ ಪ್ರಯತ್ನ ಮಾಡ್ತಿರ್ಬೇಕು ಯಾವದ್ರಲ್ಲಾದ್ರೂ ಒಂದ್ರಲ್ಲ ಆದ್ರೆ ದಾರಿ ಹ ಸಿಗುತ್ತೆ
ಹ್ಮ್
ಹ್ಮ್ ತಗಿ ತಗಿ ತಗಿಗಿ ಮತ್ತೆ
ಮತ್ತೆ ಹೇಳಿ
ಹ್ಮ್ ಹೇಳಿ ಮೇಡಮ್ ನೀವೇ ಕೇಳೋಣ
ಮಳೆ ಏನಾದ್ರು ಬರ್ತಿದಾ ನಿಮ್
ಇಲ್ಲ ಮೇಡಮ್ ಮಳೆನೇ ಇಲ್ಲ ಮಳೆ ಸುದ್ದಿ ಇಲ್ಲ ಇನ್ನು ಒಂದ್ ಮಂತ್ ಬರಲ್ಲ ಅಂತ ಅಂದಂಗ ಆಯ್ತು ಪಾಪ ಏನೇನ್ ಮಾಡ್ತಾರ ಇಲ್ಲ ಒಂದ ಮಂತ್ ಬರಲ್ಲ ಅಂತ ಹೇಳಿದ್ದ ನಮ ತಮ್ಮ
ಹಾ
ಹ್ಮ ಮಾಲ್ಸುನಿದು ಏನೋ ಬೇರೆ ಕಡೆ ತಿರ್ಗಿದಿ ಅಂತೆ ಹಂಗಾಗಿ ಬರಲ್ಲ ಇನ್ನು ಒಂದ ತಿಂಗಳು ಅನ್ನ ಮಾಹಿತಿ ಬಂತು ಬಂದ್ರೆ ಒಳ್ಳೇದು
ಬೇಕು ಕಂಡ್ರಿ ನಮ್ ಕಡೆ ಎಲ್ಲ ತುಂಬಾ ಸಾವೇ ನವಣೆಲ್ಲಾ ಹಾಕ್ತವಿ
ನೀವು ಎಲ್ಲಾ ಕಖೃಷಿನೆ ಅಲ್ಲ
ಹೌದೌದು
ಹ್ಮ ಮತ್ತೆ
ನಿಮ ಸೈಡ್ ಎಲ್ಲ ಏನ್ ಬೆಳಿತೀರಾ
ಅಡಿಕೆ ಬಾಳೆ
ಹ್ಮ್
ಹ್ಮ್ ಮೆಕ್ಕೆಜೋಳ ರಾಗಿ ಹತ್ತಿ
ಹ್ಮ್
ಇದೇ ಜಾಸ್ತಿ ಶೇಂಗ ಆಕ್ತಾರೆ ಎಲ್ಲಾ ಒಬ್ಬೊಬರು ಆಕ್ತಾರ ಹಂದಿಕಾಟ ಮೆಕ್ಕೆಜೋಳ ಜಾಸ್ತಿ ರಾಗಿ ಮೆಕ್ಕೆಜೋಳ ಹ್ಮ ಹ್ಮ ಅಯ ಮನೆ ಕೆಲ್ಸ ಮಾಡ್ಕೊಂಡು ಬೇರೆ ಏನು ಮಾಡಕ ಆಗಲ್ಲ ಬಿಡ್ರಿ ಮಡ್ಮ ಸಾಕಾಗತ್ ಎಲ್ಲ ಅದು ಒಬ್ರ ಮಾಡ್ಬಕ್ ಅಂದ್ರೆ ಮನೇಲಿ ಕೆಲ್ಸ ಮಾಡಾರ ಇದ್ರ ಇಷ್ಟರ ದುಡ್ಕೊಂಬಂದು್ ಆಗ್ತದತರಿ ಇದು ಅದು
ದೊಡ್ಡ ಮಗ ಏನೋ ಹೆಲ್ಪ್ ಮಾಡ್ತಾನಲ್ವಾ
ಏನ್ ಮಾಡ್ತಾ ನಿಂಗೆ ಏನಾದ್ರೂ ಪಾಪ ಅವ್ರಿಗೆ ಇವಾಗೆಲ್ಲಾ ಓದವ್ ಬರಯೋ ಜಾಸ್ತಿ ಇರ್ತಾವ ಹೋಮ್ವರ್ಕ್ ೆಲ್ಲ ಜಾಸ್ತಿ ಕೊಡ್ತಾರೆ ಮತ್ತೆ ಟ್ಯೂಷನ್ನು ಅವರಿಗೂ ಪುರ್ಸತ್ತಿರಲ್ಲ ಹ್ಮ್
ಹ ನಿಮ್ ಮಗನ್ ನಾಟಿ ಸೆಲತಿ ಎಕ್ಸ್ಟೆಂಡ್ ಆಯ್ತಾ
ಆಯ್ತಾಯ್ತು ಇಡೀ ಸ್ಕೂಲಲ್ಲಿ ಅವ್ರೊಬ್ಬ್ರ್ದೇ ನಮ್ಮ್ ಮಗಂದ ಒಬ್ಬಂದೇ ಆಗಿರೋದು ಗೊತ್ತಿಲ್ಲಪ್ಪಾ ಲಕ್ಕು
ಹಾ
ಹ್ಮ
ಬಿಡಿ ಒಳ್ಳೇದಾಯ್ತು
ಹ್ಮ್
ಇನ್ನು ಟೂ ಇಯರ್ಸಾ
ಹಾ ಇನ್ನೊಂದು ಟು ಇಯರ್ಸ್
ಹ್ಮ್ ಹ್ಮ
ಹ್ಮ್ ಮೂವತ್ತೈದ ಸಾವಿರ ನಲ್ವತ್ ಸಾವಿರ ಫೀಸ್ ಎಂಬತ್ ಸಾವಿರ ಉಳಿತು
ಬಿಡಿ ಬಿಡಿ
ಮತ್ತೆ
ಹೇಳಿ ಮತ್ತೆ
ಹ್ಮ್ ಓಕೆ ಮತ್ತೆ ನಾನ್ ಫ್ರೀಯಾದಾಗ ಮಾಡ್ತೀನಿ ಓಕೆ ಬಾಯ್
ೆ ಬಾಯ